ಹಲೋ ಕೆಸಾ ಕತಿ ಏನ್ ಮಾಡಕ್ತಿ
ಏನಿಲ್ಲ ಮಕ್ಕೊಂಡಿದ್ನಿ ನೀನ
ನಾನ ಇವಾಗ ಊಟ ಮಾಡಿದ್ನಿ ವಾಕಿಂಗ್ ಮಾಡತಿದ್ನ
ಹಾ
ನಂಗ ಐಸ್ ಕ್ರೀಮ್ ತಿನ್ಬೇಕತ್ತ ಅನ್ಸಾತಿತ್ತು ನಿಂಗ ಊಟ ಜಾಸ್ತಿ ಈಗ ಹೊಂಟೇನಿ
ನಂಗ್ ಊಟ್ ಜಾಸ್ತಿ ಆಗೈತ್ ನಂಗ ವಾಕ್ ಮಾಡಕೊ ಬ್ಯಾಸರ ಆಗೈತಿ ಅದಕ ಮಕ್ಕೂಂದಿನಿ
ಹಾ ಅದು ಹೊಟ್ಟೆಗ ಹಂಗ ಕೂಡ್ತತಿ
ಊಟ ಯಾಕ ಮಾಡಟ್ರಿತಿ ಹೊಟ್ಟಾಗ ಕೂರಾಕ ಮಾಡ್ರಿ ಹಂಗಿಲ್ಲ ಹಂಗತಿ ಬ್ಯಾಸಲ್ಲೇ ಈಗ ಎದ್ದೋಗಿ ಅಥ್ ಅದ ನಂಗ ಹೋಗಕ್ ಆಗಲ್ಲ ಇವಾಗ
ಹ್ಮ್ ಓ ನನ್ಗೆಲ್ಲ ಹೊಟ್ಟೆ ಕೂತ ಒ ತಿಂಗ ಪಿ
ಈಗ ಷ್ಟ್ರಮ್ ಚನ್ನಾಗ ಹೊಂಟಿಯಲ್ಲ ಮತ್ತಂಗೆಲ್ಲ ಮಾಡ್ಕೊಂಡು ಯ ಮೊಣ್ಣೆ ಏನಾಗೇತ್ ಗೊತ್ತು
ಹಾ
ಮೊನ್ನೆ ನಮ್ದ ನಮ್ ರೂಮ್ಟು ಅವ್ರ್ದ ಯಾರ ಫ್ರೆಂಡು ಇಲ್ಲ ಅವ್ರದ್ದ ಯಾರ್ದ ಸ ಅವಳ ಕೊಲಗ್ ಸರ್ದ ಮಗಳ ಮದ ರಿಸೆಪ್ಷನ್ ಇತ್ತ ಅಂತ ಕರ್ಕೊಂಡ್ ಹೋಗಿದ್ದಾಳೆ ನಾನ್ವತ್ತುೂ ಮಧ್ಯಾಹ್ನ ಊಟ ಮಾಡಿಲ್ಲ ಏನು ಕೆಲ್ಸ ಯತ್ ಕಾಲೇಜ್ ಅಂತ ಹೇಳಿ ಹಂಗ ಕೆಲ್ಸ ಮಾಡ್ಕೊತ ಊಟ ಮಾಡ ಸ್ಕಿಪ್ ಮಾಡೇನ್ ಆಯ್ತು ಹೋದ ರಾತ್ರಿ ಏನಲ್ಲಊ ಮಾಡ್ಬೇಕಂತ ನಾನೇಏನ್ ಜಾಸ್ತಿ ತಿಂದಿರ್ಲಿಲ್ಲ ಅದ್ ಮಧ್ಯಾಹ್ನ ತಿಂದಿಲ್ಲ ಏನು ಗೊತ್ತಿಲ್ಲ ಊಟ ಇನ್ನೊಂದು ಅಷ್ಟು ಪೂರನು ರೈಸ್ ಐಟಮ್ ತಿಂದಿರ್ಲ್ಲ ರೈಸ್ ಚೂರ್ ತಿಂದೆ ಗೊತ್ತಲ್ಲ ಇಲ್ಲಿ ಊಟಗಳು ಹೆಂಗ ಇರ್ತಾವಂತ ಮದ್ವೆೆ ಊಟ ದೋಸಾ ಏನೇನೋ ಇತಿ ದೋಸಾ ಇ ಇತ್ತ ಇಡ್ಲಿ ಇತ್ತ ಗೋಬಿ ಇತ್ತು ಎಪ್ಪತ್ ತನು ತ ತಿಂದಂದನು ತೆನುೂ ತಕ್ಕ ಆಮ ನಾನು ತಡ್ಕೊಳಕ್ ಆಗವತ್ ವಾಪಸ್ ಬಂದಂಗ ಪೀಲಗ ತೆ ನಾನುಂಗ
ಹ್ಮ್
ಆಮೇಲೆ ಅಟ್ಲೀಸ್ಟ್ ಫ್ರೂಟ್ ಬೌಲ್ ಆದ್ರು ತಿಂದ್ರೆ ಕಮ್ಮಿ ನೀ ಐಸ್ ಕ್ರೀಮ ಅಣೋ ನೆನ್ಪೈತ್ ನನ್ಗ ಅಲ್ಲ ಐಸ್ ಕ್ರೀಮ್ ಇಟ್ಟಾರ ಫ್ರೂಟ್ ಬೌಲ್ ಇಟ್ಟಾರ ಅಟ್ ಲೀಸ್ಟ್ ಯಾವ್ದಾದ್ ಒ ತಿಂದ್ರ ಕಂಟ್ರೋಲ್ ಬ ನಾನ್ ಟ್ರೈ ಮಾಡತ್ನ ಫುಟ್ಬಾಲ್ ತಗೊಂಡೆ ತಿನ್ನೋಣ ಅಂತೇಳಿ ಕಲ್ಲಂಗಡಿ ಒಂದ್ ಪೀಸ್ ತಿನ್ನಪ್ಪಾ ಅದುೂ ತಡ್ಕೊಳಕ್ ಆಗ್ಲ್ಲ ನನ್ಗೆ ಎಲ್ಲಾ ಬಿಟ್ಟೆ ವಾಕ್ ಮಾಡಿದ್ರು ನನ್ಗ ಸಮಾಧಾನ ಅನ್ಸವತ್ತು ಅಲ್ ವಾಮಿಟ್ ಬಂದಂಗ ಫೀಲ್ ಆಗ್ತಾ ಇದೆ ಆಗ್ತ ನಾನ್ ಇನ್ನೇನ್ ವಾಮಿಟ್ ಮಾಡಿದ್ರೆ ಹೆಂಗಪ್ಪಾ ಎಲ್ಲಾರ ಮುಂದನ ಹಾಕತಿದಿವಾಗ ಹೋ ನನಗೆಂತು ಒಂತರ ಅಾಣಿಸ್ ತಜಿ
ಓ ನಾನು ಒಂದ್ಸತಿ ಬೆಂಗ್ಳೂರ್ಕ್ ಬಂದಾಗ ಈ ಸೈಡ್ ನಂಗ ಗೊತ್ತಿಲ್ಲ ಎಲಿವು ಎಲಿ ಮ್ಯಾಲ ಅದನ್ ಬಾಳಿ ಎಲಿ ಮ್ಯಾಲ ಊಟ ಹಾ ಆಮೇಲೆ ನಂಗೆ ಎನ್ ಎಲ್ಲಾ ಬೋತಕ ವೇಟ್ ಮಾಡ ನಮ್ ಸಡ ಹೆಂಗ ಒಂದ್ ಪ್ಲೇಟ್ ದಾಕ ಎಲ್ಲ ಬ ತಕ್ಕ ವೇಟ್ ಮಾಡ್ತಲ್ಲಾ ಈ ಸತಿ ಹಂಗ ಹಂಗ ಬರ್ತೈತಿಂದ ವೇಟ್ ಮಾಡಿನ
ಹ್ಮ್
ಚಾಣಿ ಎಲ್ಲಾ ಮಿಕ್ಸ್
ಮಿಕ್ಸ್ ಎಲ್ಲ ಇಲ್ಲಿ ಹೆ ಹಂಗ ಹೇಳು ಇವಾಗ ಸರ್ವ್ ಮಾಡ್ತಾರಲ್ಲಾ ನಾವವು ಹಂಗೆ ತಿಂತರ್ಬೇಕು ಇಲ್ಲಾ ಅಂದ್ರೆ
ನಂಗ್ ಗೊತ್ತಾ ಇ
ನಾವ ಒಂದ್ಸರ್ತಿ ಶುರುವ ಒಳ್ಗ ಬೆಂಗ್ಳೂರ್ ಶುರು ಒಳಗಲ್ಲ ಬೆಂಗ್ಳೂರ್ ಬಂದಾಡ್ರೆ ನಾ ಯಾರು ಇಲ್ಲಿ ಅವ್ರ ಮದ್ವೆ ಊಟಕ್ ಹೋಗಿ ಇರ್ಲಿಲ್ಲ ನಮ್ದು ಹಳೆ ಲೈಬ್ರರಿಯಲ್ಲಿ ಒಬ್ರು ಇನ್ಚಾರ್ಜರ ಆಗಿದ್ರು ಅವ್ರ ಮದ್ವೆೆತ್ ಅವ್ರ ಮದ್ವೆ ಕರೆದಿದ್ರು ಇಲ್ ಇಲ್ಲಲ್ಲ ಬಿಡೋದು್ ಮಂಡ್ಯ ಸೈಡ್ ಇತ್ತು ಹೋಗಿದ್ವಿ ನಾವು ಮದ್ದೂರಲ್ಲಿ ಇತ್ತು ನಮ್ಗ ನ್ ಗೊತ್ತು ನನ್ಗೆ ಆಕ್ಚುಲಿ ಗೊತ್ತಿಲ್ಲ ಫಸ್ಟ್ ಟೈಮ್ ನಾ ಆಂಂತರ ಊಟಕ್ಕೆ ಹೋಗಿದ್ ಮದ್ವೆ ಎಲ್ಲ ಸ್ಟಾರ್ಟ್ ಮಾಡಿದ್ರಪ್ಪಾ ನಾವು ಸ್ಟಾರ್ಟ್ ಮಾಡಿದ್ವಿ ಅವ್ರ ಜೊತೆಗೆ ನಂದಂತೂ ಎಲ್ಲಾ ಮುಗ್ದಿದ್ದಾರೆ ಅವತ್ ಪ್ಲೇಟ್ ಎತ್ತೋರು ಬಂದ್ ನ ಎರುಗಡೆ ನಿಂತು ನಂದು ಇನ್ನು ಊಟ ಆಗರ್ಲ್ಲ ಅಯ್ಯೋ ಇದೆಂತ ಪರಿಸ್ಥಿತಿ ಅಂದೆ ನಾನು
ಓವ ನೀನ್ ಹಂಗ ನಾ ಅವತ್ತೆಲ್ಲಾ ಹಂಗ ವೇಟಟ್ ಮಾಡಿದ್ನ ನನ್ ಜೊತೆ ಇದ್ರಲ್ಲಾ ಊಟ ಸ್ಟಾರ್ಟ್ ಮಾಡಿ ಅರ್ಧಾ ಅರ್ದ ಮುಗ್ಯಾರ ನನ್ ಜೊತೆ ಇದ್ದಬೇಕಕಂತ್ರ ಬಾಸ್ ಬಿಟ್ಟ ತಿಂತಳ
ಹಾ ಇಲ್ಲ ಅವರು ಸ್ಪೀಡ್ ಅನ್ನೋದಕ್ಕಿಂತಾನೂ ಹೆಂಗ ಗೊತ್ತು ಅವ್ರಿಗ ರೂಢಿ ತ್ಲ ಈ ಕಡೆ ಊಟ ಮಾಡಿ ಮಾಡಿ ರೂಡಿಯಗಿರ್ತತ್ಲ ಅವ್ರ ಗೊತ್ತು ಪ್ಲೇಟ್ ಎತ್ತಕ್ ಸ್ಟಾರ್ ಮಾಡ್ಬಿಡ್ತಾರೆವಾಗ ಪ್ಲೇಟ್ ಆಕ್ಚುಲಿ ಮತ್ತೊ್ ಪಂಕ್ತಿ ಕೂಡೋರು ಇರ್ತ ಅವ್ರು ಬಫೆ ಸಿಸ್ಟಮ್ ಇಂದ್ರೆ ಓಕೆ ಇವಾಗ ಕೂತು ಹೂ
ಅಡಲ
ಹಾ ಕೂತು ಹಾಕ್ತಿರ್ತಾರಲ್ಲ ಇನ್ ನೆಕ್ಸ್ಟ್ ಬಂದ ಅವರು ಕೊಡ್ಬೇಕ ಅವ್ರು ನೆಕ್ಸ್ಟ್ ಬತೀವಿ ಅವ್ರ ಕೂಡೋಗೆ ಅದಕ್ರ ಆ ತರ ಸಮಸ್ಯೆ ಆಗತ್ತೆ ಮಲ್ಲಾ ಬೇಗ ಬೇಗ ಬೇಗ ಬೇಗ ಮುಗಿಸ್ತಾರಷ್ಟೆ
ಅವ್ ನನ್ಗ್ ಅದ ಅನಿಸ್ತವ ನಮ್ ಸೈಡ್ ಬಫೆ ಸಿಸ್ಟಮ್ಮ ಎಷ್ಟ್ ಬೇಕ ಅಷ್ಟ ಹೋಗಿ ನೀಡ್ಸ್ಕೊಂಡ್ ಬರ್ಬೇಕು ಕ ಇಲ್ಲ ಹಂಗಿಲ್ಲಲೇ ಏನ್ ಇವ್ರ ನ್ ಜಾಸ್ತಿ ತಿಂತಾರಂತ ಹಂಗು
ಇಲ್ಲಲ್ಲ ಯಾವುದು ಸಿಸ್ಟಮೇ ಆತರ ಇವಾಗ ಅವ್ರಲ್ಲಿ ಬೀಗರು ಊಟ ಮಾಡ್ತಾರ ಎಲ್ಲಾ ಮಾಡ್ತಾರ ನಮ ಕಡೆ ಬೀಗ್ ಊಟ ಮಾಡೋಲ್ಲ ನಾನ್ ವೆಜ್ ಹೆಲ್ಪ್ಫುಲ್ ಹ್ಮ ಸರಿ ಹಂಗ ಹಂಗಿಲ್ಲ
ಹ್ಮ್ ನಂಗ ನಮ್ದು ಚಲೋ ಇಷ್ಟವಾಗ ಹೋಗಿವಾಗ ನೀ ಇಡ್ಸ್ಕೊಂಡ್ ಬಂದ್ ಸೌಕಾಶ ತಿನ್ಬೋದ್ಲ ಅಮ್ಮ
ಸಾಕಾ ತಿನ್ನಾಗ ನಮ್ ಕಡೆ ಬಿಡತೆ
ಹ್ಮ ಮಲ್ವ ನೀ ತ ಹ್ವ ಮೊನ್ನೆ ಒಂದ್ಸತ್ತೆ ಹಿಂಗ ನೀನು ನೀ ಬ್ರಾಮೀಣ ಊಟಕರ್ ಹೋಗಿ ಏನ್
ಇಲ್ಲ ನಾನು ಯಾರ್ದು ಹೋಗಿಲ್ಲ
ಹಾ ನಮ್ಮ್ ಮೊನ್ನೆ ನಮ್ ಫ್ರೆಂಡ್ ಬ್ರಾಹ್ಮೀಣದಕ್ಯಾ
ಹಾ
ಅವ್ರ ಊಟಕ್ಕೆ ಹೋಗಿದ್ವಿ
ಅವರಂತೂ ತುಪ್ದಲ್ಲಿ ಎಳಿಸಿಸ್ತಾರಲ್ಲ ಊಟನ
ಅದ ಒಂದ್ಸತೆರ ಹೋಗಿ ಅನ್ನಿ
ಇಲ್ಲ ನಾನ್ ಕೇಳಿದ್ದೀನಿ ನಮ ಫ್ರೆಂಡ್ ಹೋದಾಗ ಯಾರ್ದ್ ಅನುಭವ ಮಾಡಿಲ್ಲ ನಂಗೆ ಯಾರ್ ಬ್ರಹಾಮಿನ್ಸ್ ಫ್ರೆಂಡ್ ಈ ತರ ಯಾರಿಲ್ಲ ಹೋಗಿಲ್ಲ ನಾನು ಅದಕ್ಕೆ
ನಾವು ಹೋಗಿದ್ನಿ ಹೋದಾಗ ಇಪ್ಪ ಮನೆ ಮನೆನ ರೀಸೆಂಟ್ ಆಗೇ ಏನ್ ನಂಗಗೆ ಗೊತ್ತಿಲ್ಲಲ್ಲಿ ಅದು ಊಟ ಹೊಸಾದ್ ನನ್ಗ
ಹಾ
ಹೆಂಗ್ ಕೊಡ್ಬೇಕ ಅಂದ್ ಅವ್ರ ನಮ್ ಸೈಡ್ ಎಲ್ಲಾ ಫಸ್ಟ್ ಚಪಾತಿ ಇಲ್ಲ ಹೋಳ್ಗಿ ಹಿಂಗ್ ಕೊಡ್ತಾರ
ಹಾ
ಅವ್ರ ಅನ್ನ ದಿನ ಸ್ಟಾರ್ಟ ಇಲ್ಲ ಒನ್ಸ್ ಆಫ್ ಕಿಂಗ್ಸ್ ಹಬ್ಬಕ್ಕ ಪೈಸಾ ಮಾಡಿದ್ರಾ ಅದ್ನ ತಿಂದ್ವಿ ಫಸ್ಟ್ ಅನ್ ಅ್ ಅದ ಇಷ್ಟ ಸ್ವೀಟ್ ಅದು ಸ್ವಲ್ಪ ತಿಂದ್ವಿ ಆಮೇಲೆ ಅನ್ನ ತಂದ್ರ ಅನ್ನ ತುಪ್ಪ ಹಿಂಗೆಲ್ಲಾ ಹಾಕೊಂಡ್ ತಿಂದ್ವಿ ನಮ್ಗೆನ್ ಗೊತ್ತಲಿ ಅನ್ನ ನಾ್ ಹಾಕ ಕಂತ್ ತಿಂದ್ವಿ ಅಲ್ಲರ್ದ ಹೊರ ತುಂಬ್ದಂಗ ಆತ್ ಆಮೇಲೆ ಪೂರಿ ಎಲ್ಲ ಬಂದು
ಹಾ
ಪುರಿ ಬಂದು ಆಮೇಲೆ ಅವು ಈಗ ನೋಡ ಆಲ್ರೆಡಿ ಅನ್ನ ತಿಂದೆ ಅಂದ್ರೆ ಇನ್ನುೊಗರ್ಲ್ಲ ಹೊಟ್ ತುಂಬಾಂಗ ಆಗೈತೆ ಅನ್ನ ಪುರಿ ತಿಂದ್ವಿ ಪುರಿ ತಿಂದನ್ನಾನ ಮತ್ ನೆಕ್ಸ್ಟ್ ಮಸದ ಅಾನ ಬಂತತ್ ಅದು ಹೆಂಗ ಮಸದ ಅ ನಾ ಕಡ್ಸಿ ಮಾಡ್ತತಿವಿ ನ್ ಸೈಡ್ ಈ ಸೈಡ್ ಹಂಗದಲ್ಲೇ ಫಸ್ಟ್ ಮ ಅನ್ನ ಹಾಕ್ತಾರ ಆಮೇಲೆ ಅಮ್ಯಾನ್ ಮಸರು ಹಾಕ್ತಾರ
ಹಾ ನೀವೇ ಮೊಸರನ್ನ ಮಾಡ್ಕೋಬೇಕು ಹ್ಮ್ ಹ್ಮ್
ಅದಲ್ಲಕ ತಿಂದ್ವಿ ನೆಕ್ಸ್ಟ್ ಇನ್ನೇನ್ ಪೂರ್ತಿ ಹೊಟ್ಟಿ ತುಂಬೈತಿ ಆಮೇಲೆೇ ಹೋಳ್ಗಿ ಬಂತು ಹ್ಮ ಹಳಗ ಶಿಕರ್ ನೀ ಆಮೇಲೆ ತುಪ್ಪ ಯ ಹ್ಮ ಯಾರ್ ತಿಂತಾರ್ಲ
ಯಾರಲ್ಲೇ ಕಣೆ ಕಣೆ ಹಿ ಕೊಡ್ತಾರೆ ಮೇ ಬಿ ಬ್ರಹಾಮೀಣ್ ಸಿಸ್ಟಮ್ ಅನ್ಸುತ್ತದು
ಹಾ ನಂಗರ ಏನ್ ಗೊತ್ತ ಗೊತ್ತಿರ್ಲಿಲ್ವ ನನಗೂ ನಾ ಫಸ್ಟ್ ಬರಾಬರ್ ತಿಂದ ಬಿಟ್ಟೇನೆ ಎಲ್ಲಾ
ಹ್ಮ
ಆಮೇಲೆ ಅನಸ್ಲಾ ಅಯ್ಯ ಹೋಳಗ ಇತ್ತು ಆ ಅನ್ಕೊಂಡ್ಣ ಇವ ನಮ್ ಸಾರ್ಟಿಂಗ್ ಹಾಕಿದ್ರ ನಾವುೆಡ್ ಹಳಗ ತಿಂತೆೇವೆ ಅನ್ನೋದು ಗೊತ್ತ ಅವಿಗೆ ಲಾ ಹ್ಮ ಲಾಸ್ ಪ ತಾರತ ದಾ ಹೊಳಗಿ ತಿವು
ಹ ಬಟ್ ನಮ್ ಕಡೆ ಎಲ್ಲ ಶುರು ಮಾಡೋದ ಹೋಳ್ಗೆಯಿಂದ ಹೋಳ್ಗಿನ ಫಸ್ಟ್ ನಮ್ಮತ್
ಹೋಳಿ ಆಲಿ ಬಿಟ್ಟೆ ಚಪಾತಿ ಆಲಿ ಹಂಗೆಲ್ಲ ಇರ್ತತ್ಲ
ಆಲ್ಮೋಸ್ಟ್ ಎರ ಕಡೆ ಹಳ ಮಾಡ
ಹ್ಮ್ ಹ್ಮ್
ಇವರೇ ಸಿಸ್ಟಮ್ ಹಂಗ ಇರ್ಬೇಕು
ಹ್ಮ್ ಹಂಗೈತೆ ನಾವು ನಂಗ ನಮಗು ಎಲ್ಲ ಹೊಸಾದ್ ಹೊಸದ ಮಸ್ ಎಲ್ಲಾರ್ದು ಹೊಸ ಹೊಸತತ ಅನಿಸತ ನಂಗು
ಅಲ್ಲಾ ಹೋಳ್ಗಿ ಸೀಕ್ರಿ ಮಾಡಿಲ್ಲಾ ಅದ
ಹ್ಮ ಈ ಕಡೆ ಯ ಆ ಕಡೆ ಯಾರಿಗೂ ಗೊತ್ತಿಲ್ಲಾಕಿಲ್ಲ
ಹ ಹಾ ಶ ಏನ್ ಹೇಳ್ಬೇಕ ಅವಾಗ
ಏನ್ ಹತಿ
ಮತ್ತ ತೋ ಆತ ಇರುತ್ತಂತೇಳಿ ಯೂಟ್ಯೂಬ್ನ ಹೊಡದು ತೋರ್ಸಕ್ ಆಗ್ಕತಿ
ಹಾ ನಂಗ ಅಷ್ಟು ಕರೆಕ್ಟ್ ಕೆಸತಿಲ್ಲ ನಿಂದ ಇಲ್ಲಷ್ಟ ಕರೆಕ್ಟ್ ಆಾಗಿ ಕೆಳ್ಸತಿಲ್ಲ ಯಾಕ ನೋಡು
ಇವಾ
ಇವಾಗೂ ಅಷ್ಟೊಂದೇನ ಇಲ್ಲ ಕರೆಕ್ಟ್ ಆಗಿ ನಿಂಗ ನನ್ ವಯಸ್ಸ ಕೆಲ್ಸಕ್ಕ ಆಗತಿ
ಹ್ಞೂ ಪ್ರಾಪರ್ ನಿನ್ನ ವಾಯ್ಸ್ ಕರೆಕ್ಟ್ ಆಯ್ತು ನನಗೆ
ಹಂಗ ನಿಂದೊಂದ ಸ್ವಲ್ಪ ಸ್ವಲ್ಪ ಕಟ್ ಕಟ್ ಆಕತ್ತದ
ಹೌದಾ
ಹ ಇ ವಕ್ಯ ಸಕತ್ ಮತ್ತಏ ಇ ಪಾಪನ್ ಬರದನ
ಅಯ್ಯೋ ಮತ್ತ ಇನ್ಏನ್ ಹೇಳ್ಬೇಕ ಕಲ್ಸ ಚಲೋ ಐ್ತಇವಾಗ ಕೇಸ್ಲ ಅಂದೆ ಎಲ್ಲ ಮೇ ಬಿ ಈಗ ಚಲೋ ಇರ್ಲಿಲ್ಲ
ಈ ಕೆಸಕತತ್ ಮತ್ತ
ಹ್ಮ್ ಸ್ವಲ್ಪ ಮಲ್ಕೊಳದ್ರಗ್ತ್ ಸೀದಾ ಮಲ್ಗ್ ಬಿಟ್ಟನಲ್ಲ ಅದಕ್ಕೆ
ಹಾ ಹಾ ಹಾ ಹಂಗೂ ಇರ್ತದೆ
ಹ್ಮ್ ನೆಟ್ವರ್ಕ್ಗೆ ಗೊತ್ತು
ಹ್ಮ್ ಮತ್ತೆಲ್ಲ ಆರಾಮಐತೆ
ಹ್ಮ್ ಎಲ್ಲಾ ಆರಾಮ ನೀ ಎಲ್ಲಾ ಆರಾಮದರೀ
ಹಾ ಎಲ್ಲಾ ಆರಾಮ್ದ ನೋಡ ಮತ್ತ
ಇಲ್ಲ ಏಗೇನು ಬಂದಿಲ್ಲ ಬರ್ಬೇಕ ಊರಿಗೂ
ಹ್ಮ್ ಈಗ ಎಷ್ಟ ಮೂನ್ ಹ ಹೆಂಗ ಹೊ ಒಂದ್ ಮೂರ್ ನಾಕ್ ತಿಂಗಳು ಮುಗಸ್ಕೊಂಡ ಬರ್ತವ ಏನ್ ಎಕ್ಸಾಮ್ ಮುಗಿ ತಕಬರ್ತವ
ಒಂದ್ ವಾರ ಇರ್ತೇನೆ ನಾ
ಆ
ಹೆಂಗ ಕೇಳಿದ್ದಿ ನಂಗೇನಾ
ಇಲ್ಲ ಈಗ ಒಮ್ಮೆ ಈಕ್ ಹೋಗಿರ್ತಿ ಊರಿಂದ
ಹ
ಈಗ ಒಮ್ಮೆ ಹೋಗಿರ್ತಿಲ್ಲಾ ಊರಿಗೆ ಬೆಂಗ್ಳೂರ್ಕ
ಹಾ
ಈಗ ಮೂರ್ನಾಕ್ ತಿಂಗಳ ಇರ್ತಯೋ ಮುಗಸ್ಕೊಂಡ
ಹ್ಮ್ ಹಾ ಹಾ ಹಾ ಹಂಗ ಮಾಡ್ತೀನಿ ಒ ಮೂರ್ನಾಕ್ ತಿಂಗಳ ಬಿಟ್ಟು ಊರಿಗೆ ಹೋಗ್ತೇನಿ
ಹಾ ಬಂದಂದ್ರ ಒಂದ್ ವಾರ ಎರಡ್ ವಾರ ನಿಂದತೇನ
ಹ್ಮ್ ಅಷ್ಟ
ನಿಂಗ ಅಷ್ಟೇ ಇಲ್ಲ ನಿಂಗ ಅಷ್ಟೇ ವಜ್ಜಾಗಿ ಇರ್ತದ ನಂಗ ಗೊತ್ತೈತ್ಲ
ಏ್ ಹಂಗೇನ ಇಿಲ್ಲ್ಮ ಇಲ್ಲಿ ಸುಮ್ನೆ ಓದಿರ್ತೈತಲ್ಲ ಅಲ್ಲಿ ಇರಕ್ಕಾಗಲ್ಲ ಅಂತ ಅಲ್ಲಿ ಬಂದ ಇಲ್ಲಿ ಸೆಟ್ ಆಗಕ ಟೈ್ ಬೇಕಾಗತದೆ
ಅದು ನಿಜ ಆಯ್ತ್ು ಬಿಡು ಆಯ್ತ್ಲಿಲ್ಲಾ ನಿಂಗ ಹಸತನ್ ತಗೊ ನಿಂಗ
ಸರಿ ಸರಿ
ಹಾ ಬಾಯ್